ಹೇಳಿ ಕೆಲ್ಸ
ಹಾ ಕೆಲಸ್ತಿದೆ ನಿಮ್ಗೆ
ಹ್ಮ್ ಕೆೇಳಸ್ತಾ ಇದೆ ಊಟ
ಊಟ ಮಾಡ್ಬೇಕು ನಿಮ್ದು
ಇಲ್ಲ ನಾವು ಮಾಡ್ಬೇಕು ಆಮೇಲೆ
ಹ್ಮ್ ಹ್ಮ್ ಹ್ಮ್
ಅನ್ನ ಸಾಂಬಾರು ಮಜ್ಗೆ ಅಷ್ಟೆ ಇರುತ್ತೆ
ಹೌದಾ ಊರಿಗೆ ಹೋಗ್ಬೇಕಾ ನೀವು
ಊರಿಗೆ ಹೋಗ್ಬೇಕು ಇವಾಗ ಹದಿನೈದನೇ ತಾರೀಕ್ ಹದಿನಾರನೆಯ ತಾರೀಕು ಹೋಗ್ಬೇಕು ಅಂತನ್ಕೊಂಡಿದ್ದೀನಿ
ಹೌದಾ ಹ್ಮ್ ಅಪ್ಪ ಅಮ್ಮ ತುಂಬಾ ನೆನಪ ಕಿತವಾ
ಹ್ಮ್ ಆಗ್ತಿದ್ದಾರೆ
ಹ್ಮ್
ಹೋಗಿ ಒಂದ್ ದಿನ ಇದ್ ಬರ್ತಿನಿ ಅಷ್ಟೆ ಒಂದಿಲ್ಲ ಎರಡು ದಿನ ಅಷ್ಟೇ
ಹ್ಮ್ ಅ ನಿಮ್ ಕಡೆ ಹೊಲಗದ್ದೆ ಇದದೆ ಅಂದಾರ ಅಲ್ಲ ಆ ನಿಮ್ ಹೊಲ್ದಲ್ಲಿ ಏನಾದ್ರು ಪರ್ಟಿಕ್ಯುಲರ್ ಆಗಿ ಮಾಡ್ತೀರಾ ರಾಶಿ ಪೂಜೆ ಅದು ಇದು
ಹಾ ರಾಶಿ ಪೂಜೆ ಮಾಡ್ತೀವಿ ಅಂದ್ರೆ ಈ ಇದು ಬರುತ್ತಲ್ಲ ಭತ್ತ ಭತ್ತಾ ಕೊಯ್ದಾದ್ಮೇಲೆ ಎಲ್ಲ ರಾಷ್ ಮಾಡಾದ್ಮೇಲೆ ಅದಕ್ ಪೂಜೆ ಮಾಡ್ತೇವಿ ನಾವು
ಹ್ಮ್ ಅಂದ್ರೆ ಎಲ್ರುೂ ಒಟ್ಟಗೆ ಸೇರಿ ಊಟ ಎಲ್ಲಾ ಮಾಡ್ಕೊಂಡು ಕಟ್ಕೊಂಡು ಹೋಗ
ಹಾ ಹಾ ಹಾ ಹೌದ್ರಿ ಎಲ್ರಿಗೂ ಪ್ರತ ದಿನ ಕತ್ಕೊಂಡ್ ಹೋಗ್ತಾರೆ ಆದ್ರೆ ಅವತ್ ಮಾತ್ರ ಸ್ವಲ್ಪ ಸ್ವೀಟ್ ಅಂತ ಎಲ್ಲಾ ಮಾಡ್ಕೊಂಡ್ ಹೋಗಿರ್ತಾರೆ
ಹಾ
ಪೂಜೆ ಮಾಡ್ಬಿಟ್ಟು ಮತ್ತೆ ಕೆರೆಗೂ ಕೂಡ ಕೆರೆ ಇದು ಬೀಳುತ್ತಲ್ಲ ಕೋಡಿ ಬೀಳುತ್ತ ಅಂತಂತಾರಲ್ಲ
ಹಾ
ಅಲ್ಲಿಗೆ ಹೋಗಿ ಕೂಡ ಪೂಜೆ ಮಾಡ್ತಾರೆ
ಹ್ಮ್
ಅಂದ್ರೆ
ನಮ್ ಕಡೆ ಆ ರಾಶಿ ಪೂಜೆ ಅನ್ನೋದಕ್ಕಿನ್ನ ಕಣಬ್ಬ ಅಂತ ಮಾಡ್ತೀವಿ ನಾವು ಯಾವದಾದ್ರರು ಬೆಳೆ ಬರ್ಲಿ ಹಾ ಕಣ ಹಬ್ಬ ಅಂತ ಮಾಡ್ತೇವಿ ಆ ಹೊಲ್ದಲ್ಲಿ ಕಣ ಇರತ್ತ ಮತ್ತೆ ಅದನ್ನ ಸಾರಿಸ್ ಬಿಿಟ್ಟು ಅಲ್ಲಿ ಎಲ್ಲಾ ರಾಶಿ ಹಾಕಿರ್ತತಿೀವಿ ಜೋಳ ಬೆಳದ್ರೆ ಜೋಳ ಜೋಳ ಆ ಏನದು ಗೋವಿನ ಜೋಳ ಆಹ ಸೋಯಾಬೀನು ಇದೆಲ್ಲ ಬೆಳಿತೀವಲ್ಲಾ ದೆಲ್ಲನು ರಾಶಿ ಹಾಕರ್ತಿವಿ ರಾಶಿ ಪೂಜೆ ಮಾಡ್ತಿವಿ ಆಮೇಲೆ ಐದ್ ಜನ ಬೇರೆ ಬೇರೆ. ಅ ಮನೆಯಿಂದ ನಮ್ಮನೆ ಅಲ್ಲ ಬೇರೆ ಬೇರೆ ಮನೆಯಿಂದ. ಹೆಣ್ಮಕ್ಳನ್ನ ಕರಿಸ್ಬಿಟ್ಟು ಅವರಿಗೆ ಉಡಿ ತುಂಬತವಿ ಉಡಿ ತುಂಬಿ ಆಮೇಲೆ ಒಬ್ರು. ಗಂಡ ಮಕ್ಳಿಗೂ ಉಡಿ ತುಂಬ್ತಿವಿ ಅವರೆಲ್ಲಾ ಪೂಜೆ ಮಾಡಿ ಆಮೇಲೆ ಸ್ವಾಮಿ. ಒಬ್ಬ್ರಗಷ್ಟೇ ಒಬ್ಬ್ರಗ ಅಷ್ಟೇ ಅಂದ್ರೆ ಸ್ವಾಮಿಗಳ ಇರುತ್ತಲ್ಲ ಅವ್ರಿಗೆ. ಆಮೇಲೆ ಪೂಜೆ ಮಾಡಕ್ ಇಬ್ರು ಸ್ವಾಮಿಗಳು ಬಂದಿರ್ತಾರೆ.
ಹೌದಾ
ಪೂಜಾ ಪೂಜೆ ಮಾಡ್ತೀವಿ ಮಂಗಳಾತಿ ಮಾಡ್ತೀವಿ ಎಲ್ ಗುಡಿ ತುಂಮ್ತೀವಿ. ಆಮೇಲೆ ರಾಶಿನಲ್ಲಿ ಏನೇನ್ ಬಂತ ತ್ತಲ್ಲಾ ಎಲ್ರಿಗೂ ಪಾಲ್ ಕೊಡ್ತೀವಿ ಸ ಸ ಸ್ವಲ್ಪ ಸ್ವಲ್ಪ ಸ್ವಲ್ಪ. ಆಮೇಲೆ ಊಟದಲ್ಲಂತೂ. ಹ ಒಂದೊಂದು ಚೀಲ ಅಷ್ಟು ಕೊಡ್ತೀವಿ. ಚಿಲ್ಲಾ ಅಂದ್ರೆ ದೊಡ್ಡ ಚೀಲ ಅಲ್ಲ ಚಿಕ್ಕ ಚಲ. ಚಿಕ್ಕ ಚೀಲ ಹಾ ಅಷ್ಟೇ. ಆಮೇಲೆ ಮಂಗ್ಳಾರತಿ ಮಾಡ್ತೀವಿ ಎಲ್ಲಾ ಆದ್ಮೇಲೆ ಊಟ ಊಟದಲ್ಲಂತೂ ಹೊಗೋ ಎರಡ್ ಮೂರ್ ದಿನದಿಂದಾನೂ ಪ್ರಿಪರೇಷನ್ ಮಾಡ್ತಿರ್ತಿವಿ ಏನ್ ಮಾಡ್ಬೇಕು ಏನಿಲ್ಲ ಕರ್ಚಿಕಾಯಿ ಹೋ ಆ ನಿಮ್ ಗೊತ್ತಾ ಅವರಕ್ಕಿ ಹೋಳಗೆ ಅಂತೀವಿ ನಾವು. ಅದ್ ಗೊತ್ತಾ ನಿಂಗೆ ಹುರಕ್ಕಿ ಹುರಕ್ಕಿ ಹೋಳ್ಗೆ.
ಹುರಕಿಯ ಅಂದ್ರೆ ಅಕ್ಕಿನಾ ಹುರಿದ್ ಬಿಟ್ಟು ಮಾಡದಾ.
ಇಲ್ಲ ಇಲ್ಲ ಇಲ್ಲ ಅದು ನವಣ ಇರತ್ತಲ್ಲಾ.
ಹಾ ಹಾ ನೌಣ್
ಹಾ ನೌಣೆನಾ. ತಗೊಂಡು ತೊಳದ್ಬಿಟ್ಟು ಅದನ್ನ ಒಣ ಒಣಗಿಸಿ ಆಮೇಲೆ ಹು ದು ಅದನ್ನ ಹಿಟ್ ಹಾಕಸ್ಕೊಂಬಂದಿರ್ತವಿ ಹಿಟ್ ಹಾಕಿಸಸ್ಕೊಂಡ್ ಬಂದು. ಆಮೇಲೆ ಅದಕ್ಕೆ ಬೆಲ್ಲ ಪ ಪಾಕ ಹಾಕ್ತೀವಿ. ಬೆಲ್ಲತ್ ಪಾಕ ಹಾಕಿ ಅದನ್ನ ಗಟ್ಟಿ ಮಾಡ್ತೀವಿ ಅದು ಒಳಗಡೆ ತುಂಬಕ್ಕೆ ಹೂರ್ಣ ರೆಡಿ ಆಯ್ತು. ಹ್ಮ್ ಹೂರ್ಣ ರೆಡಿ ಆಯ್ತು. ಆಮೇಲೆ ಮೈದಾ ಹಿಟ್ಟನ ನಾದ್ಕೊಂಡ್ಬಿಟ್ಟು ಅದನ್ನ ಈಗೇನ್ ಹೂರ್ಣ ಮಾಡಿರ್ತವಲ್ಲ ಅದ್ ತುಂಬಕೊಂಡು ಎಣಿಲಿ ಕರ್ದ್ ಬಿಟ್ರೆ ಅದೆ ಹೋಳಗೆ. ಊರಾಕಿ ಹಳಗೆ ತುಂಬಾ ಚೆನ್ನಾಗಿರುತ್ತೆ. ಹಾ ತುಂಬಾ ಚೆನ್ನಾಗಿತ್ತ ಚಕ್ಲಿ ಮಾಡ್ತೀವಿ ಹುರಕ ಅ ಹೋಳ್ಗೆ ಕರ್ಚಿಕಾಯಿ ಆಮೇಲೆ ಕಡುಬು. ಬಜ್ಜಿ ಇನ್ನುೂ ತುಂಬಾ ವೆರೈಟಿ ಇರತ್ತೆ.
ಈ ಮೊಸ್ರು ಬಜ್ಜಿ ಅಂತಾರಲ್ಲ ಅದನ್ ಮಾಡ್ತೀರಾ.
ಹ ಅದು ಮಾಡಲ್ಲ. ಹ ಹಸೆ ಹಿಟ್ ಬರತ ಅಲ್ಲ ಕಡ್ಲೆ ಹಿಟ್ಟು.
ಇದು ಮೊಸರು ಏನದ ಮಜ್ಗೆ ಮೆಣಸಿ ಯಂತ ಅಂತಾರಲ್ಲ.
ಹಾ ಆದ್ರು ಮಾಡಿರ್ತಿವಿ ಅಂದ್ರೆ ನಮ್ ಕಡೆ ಕ ಮಜ್ಜಿಗೆ ಮೆಣ್ಸಿನಕಾಯ್ ಅಂದ್ರೆ ಒಣ್ಗಿಸಿತಿವಿ ನಾವು. ವರ್ಷಂಗಟ್ಲೆ ಆಗ್ಲಿ ಅಂತ ಹೇಳಿ ಹ್ಮ್. ಹಾ ಅದನ್ನು ಎಲ್ಲ ಕದದಿರ್ತೆ ಸಂಡಿಗೆ ಮೆಣ್ಸಿನ್ಕಾಯಿ ಎಲ್ಲಾ ತಗೊಂಡ ಹೋಗಿ. ಊಟ ಅಂತೂ ಅವಾಗ ರುಚಿ ಅಂದ್ರೆ ಎಷ್ಟು ಉಂಟ್ರು ಸಲಲ್ಲ ಅಷ್ಟ ಅಷ್ಟು ಚೆನ್ನಾಗಿ ಇರುತ್ತೆ ತುಂಬಾ ವೆರೈಟಿ ಇರತ್ತೆ. ಹ ನಾವು ಇವಾಗ ಈ ರೀಸೆಂಟ್ ಆಗ ಮುಗ್ದಿದೆ ಇನ್ನು. ಇನ್ನ ಮೂರ್ ನಾಲ್ಕಕ್ ತಿಂಗಳು ಬಿಟ್ರೆ ಮಾಡ್ತೀವಿ ಅವಾಗ ಬನ್ನಿ ಹೇಳ್ ಕಳುಸತೀನಿ.
ಹಾ ಮೆಟ್ಟಿಲ್ಲು ಬರ್ತೀನಿ. ಊಟ ಮಾಡ್ಕೊತಾನೆ ಬರ್ತೀವಿ.
ಹಾ ಬನ್ನಿ. ಮತ್ತೆ ಊಟ ಮಾಡಿ ಕಟ್ಕೊಂಡ್ ಹೋಗಕು ಕೊಟ್ಕಳಿಸ್ತೀವಿ ಹೌದಾ ಪರ್ವಾಗಿಲ್ಲ ನಮ್ಮ್ ಕಡೆ ನೂರ್ ಇನ್ನೂರು ಜನ ತಿನ್ನಷ್ಟು ಮಾಡಿರ್ತಾರೆ ಹಂಗಂದ್ರೆ ಆ ನಮ್ಮ ಅಪ್ಪ ಅಮ್ಮ ಹೌದು ಅಂದ್ರೆ ಒಂದೇ ಮನೇಲಿ ಮಾಡೋದು ನಮ್ದು ಅ ಅಪ್ಪಂದ್ರು ಅಂದ್ರೆ ಐದ್ ಜನ ಐದ್ ಜನನು ಡಿವೈಡ್ ಆಗಿದ್ದಾರಲ್ಲ ಆ ಅದು ಒಂದು ಪರ್ಟಿಕ್ಯುಲರ್ ಆಗಿ ಕಣಬ ಇನ್ನೊಂದು ನಾವು ಹ ದೀಪಾವಳಿ ಆದ್ಮೇಲೆ ಹಟ್ಟಿ ಹಬ್ಬ ಅಂತ ಮಾಡ್ತೀವಿ ಅವಾಗ ಎಲ್ರೂ ಒಟ್ಟಿಗೆ ಸೇರ್ತೀವಿ ನಾವು ಯಾವದೇ ದ್ವೇಷ ಯಾವ್ದು ಇಟ್ಟುಕೊಳ್ಳದೆ ಎಲ್ರು ಒಟ್ಟಿಗೆ ಸೇರಿ ಮಾಡೋದದು
ಹ್ಮ ಅಂದ್ರೆ ಅವಾಗ ನಿಮ್ ದೊಡ್ಡಪ್ಪರ್ ಚಿಕ್ಕಪ್ಪರು ಅವ
ಹಾ ಎಲ್ರೂ ಒಟ್ಟಿಗೆ ಕೂರ್ ಬಿಡ್ತಾರೆ ಹ್ಮ್ ಎಲ್ರೂ ಒಂದೇ ಕಡೆ ಹೋಗಿ ಕೊತ್ಕೊಂಡು ಆಮೇಲೆ ಆ ಅವರು ನಮ್ಮ ಅಣ್ಣಂದರು ಆಗಲ್ಲಿ ಎಲ್ರು ಆಗಿಲ್ಲಿ ಅವ್ರ ಫ್ರೆಂಡ್ಸ್ ನ ಆಮೇಲೆ ಅಹ್ ಕೊಲೀಗ್ಸ್ ನ ಎಲ್ಲಾರ್ನ್ನೂ ಕರ್ಕೊ ಬಂದಿರ್ತಾರೆ ಅವ್ರೇ ಒಂದ್ ಹೊರಗಡೆದವ್ರೆ ಒಂದು ಐವತ್ತರಿಂದ ನೂರ್ ಜನ ಆಗತಾರೆ ರೆ ನಮ್ಮ್ ಮನೇಲಿ ಎಲ್ರೊ ಸೇರಿದ್ರೆ ಒಂದ್ ನೂರ್ ಜನ ಆಗ್ತೇವಿ ಮನೇಲೆ ಎಲ್ರು ಅಂದ್ರೆ ಒಂದ್ ನೂರ್ ಜನ ಆಗ್ತವಿ ನಾವೇ
ಹ್ಮ್ ಈಗ ನಾವ ಕೂಡ ಹಬ್ಬ ಮಾಡಿದ್ರೆ ನಮ್ ಫ್ರೆಂಡ್ಸ್ ಗೆ ಎಲ್ಲ ಕರ್ಕೊಂಡ್ ಹೋಗ್ತಿರ್ತೇವೆ
ಹಾ ನಮ್ಮಮ್ಮನ್ಗೆ ಹನ್ನೆರಡ ಜನ ಮಕ್ಳ
ಹೌದಾ
ಹೌದು ಅದ್ರಲ್ಲಿ ನಮ್ಮಜ್ಜಿ ಅಜ್ಜಿ ಅಜ್ಜಿ ಹ್ಮ್ ನಾವ ಈ ಕಡೆ ಅಮ್ಮ ಅನ್ನೋದೇ ಜಾಸ್ತಿ ಆ ಆ ಮಮ್ಮಿಗೆ ಅವ್ವ ಅಂತೀವಿ
ಹಾ ಅವ್ವ ಹ್ಮ ಅವ್ವ ಎಷ್ಟು ಚೆನ್ನಾಗ ಐತಲ್ಲ
ಹ್ಮ್ ಕೆಲವೊಬ್ರು ಕರಿಯಕ್ಕೆೆ ಮುಜುಗಾರ ಮಾಡ್ಕೋತಾರೆ ಯಾರದಾದ್ರು ಮುಂದೆ ಹೇಳಕೆ ಮಮ್ಮಿ ಅಂತ ಹೇಳ್ತಾರೆ ಆದ್ರೆ ಮಮ್ಮಿ ಅಂದ್ರೆ ಈ ಯಾವ್ದದು ಚೀನಾ ಏನ ಜಪಾನ ಅದ್ರಲ್ಲಿ ಮಮ್ಮಿ ಅಂದ್ರೆ ಹೆಣ ಹಾ ಹೌದು ಹಿಂಗಾಗಿ ನಾನು ಮಮ್ಮಿ ಅಂತ ಹೊಟ್ಟೆ ಕರಿ ಅಲ್ಲ ನಾನ ಏನಿದ್ರು ಅವ್ವ ಅಂತಾನೇ ಕರೆಯೋದು
ಇದರಲ್ಲಿ ಬರ್ತಿತ್ತು ಮೆಸಪೋಟಾಮಿಯದಲ್ಲೆಲ್ಲ
ಹೌದು
ಪುಟ ನಾಗರಿಕತೆನಲ್ಲಿ ಮಮ್ಮಿ ಒಂದ
ಹ್ಮ್ ನಮ್ಮ ಅಮ್ಮಗೆ ಹನ್ನೆರಡ್ ಜನ ಮಕ್ಕಳು ಇದ್ರಲ್ಲಿ ಐದ್ ಜನ ಗಂಡ ಮಕ್ಕಳು ಮೂರ್ ಜನ ಹೆಣ್ಮಕ್ಕಳು ಇನ್ನೆರಡು ಮಕ್ಕಳು ಆ ದೊಡ್ಡ ದೊಡ್ಡ ತೊಟ್ಲ ಇರುತ್ತಲ್ಲ ಅದ್ರಲ್ಲಿ ಮಲಗಿಸಿದಾಗ ಇದು ಕೌದಿ ಗೊತ್ತಾ ನಿಮ್ಗೆ ಹೋಚ್ಕೊಳ್ತಾರಲ್ಲಾ ಬೆಡ್ಶೀಟ್
ಹಾ ಹಾ ಹಾ
ಅದನ್ನ ಮಕ್ಕದ ಮೇಲೆ ಹೇಳ್ಕೊಂಡು ತಿರ್ಕೊಂಡಿದ್ವಂತ ಚಿಕ್ಕ ಚಿಕ್ಕ ಇದಿದ್ದಾಗ ಎರಡು ಇನ್ ಎರಡ್ ಮಕ್ಕಳು ಏನೋ ಆಗಿ ತೀರ್ಕೊಂಡಿದ್ವಂತೆ
ಟ್ರೀಟ್ಮೆಂಟ್ ತುಂಬಾ ಕಡಿಮೆ ಇತಲ್ಲ
ಹ್ಮ್ ಹ್ಮ್
ಮತ್ತೆ ಈ ಸ್ಮಾಲ್ ಪಾಕ್ಸು ಅಂತವೆಲ್ಲ ಭಾರಿ ಬರ್ತಿದವ ಅಂತ ಆವಾಗಲ್ಲ ಅಮ್ಮ ಬರದು ಹ ಆಗ್ಬಿಟ್ಟು ಭಾರಿ ಸತ್ ಹೋಗ್ತಿದ್ರಂತೆ ಮತ್ತೆ ಯಾವ ರೋಗ ಇದತ ಹ್ಮ್ ಈಗ್ ಎಷ್ಟ ಜನ ಇದ್ದಾರೆ
ಇವಾಗ ಈಗ ಎಂಟ ಜನ ಇದ್ದಾರೆ
ಎಂಟ ಜನ ನೀವ್ ಹಬ್ಬ ಮಾಡ್ತಿರಲ್ಲಾ ನೀಮ್ಮತ್ತೆ ಅಂದ್ರು ಕೂಡ ಬರ್ತಾರಾ
ಹಾ ಎಲ್ರು ಬರ್ತಾರೆ ನಮ್ಮತ್ತೆಂದ್ರು ಮನೆ ಮಕ್ ಹೆಣ್ಮಕ್ಳ ಎಲ್ಲ ಮದ್ವೆ ಆಗಿ ಹೋಗಿರೋರು ಎಲ್ಲಾ ಬರ್ತಾರೆ
ಅವ್ರ ಮಕ್ಳು ಮೊಮ್ಮಕ್ಳು ಎಲ್ಲ ಬರ್ತಾರೆ ಹೌದಾ ಮತ್ತೆ ಅವ್ರು ಮಾಡಲ್ವಾ
ಇಲ್ಲ ಇಲ್ಲ ಮಾಡಲ್ಲ ಅಂತ ಅಂದ್ರೆ ಒಂದೊಂದ್ ಮನೇಲಿ ಒಂದೊಂದ್ ತರ ಅಲ್ಲ ಅವರು ಬಂದಿರ್ತಾರೆ ಬಂದು ಒಂದ್ ದಿನ ಎರಡ್ ದಿನ ಮುಂಚೆನೆ ಬಂದಿರ್ತಾರೆ ಬಂದು ಎಲ್ಲಾ ತರ ಹೆಲ್ಪ್ ಮಾಡ್ತಾರೆ ಅವರು
ಹ ಏನೇ ಕೆಲ್ಸ ಮಾಡ್ಬೇಕ ಅವೆಲ್ಲ ಕೆಲ್ಪ್ ಮಾಡ್ತಾರೆ
ಹ್ಮ್ ಹೌದು ಆಮೇಲೆ ಇನ್ನೊಂದು ಆ ದೀಪಾವಳಿ ಮಾರನೇ ದಿನ ಹಟ್ಟಿ ಹಬ್ಬ ಅಂತ ಮಾಡ್ತೀವಲ್ಲ ಅದು ತುಂಬಾ ಚೆನ್ನ್ ಮಾಡ್ತ ತುಂಬಾ ಗ್ರ್ಯಾಂಡ್ ಆಗೆ
ಅಲ್ಲ ಮತ್ತ ನೀವ ಹಬ್ಬ ಮಾಡ್ತಿರಲ್ಲ ಇದು ರೊಟ್ಟಿ ಎಲ್ಲ ಎಲ್ರಿಗೂ ಎಲ್ರಿ ರೊಟ್ಟಿ
ಹೌದು ಅಂದ್ರೆ ಒಂದ್ ವಾರಕ್ಕೆ ಅಕಿನ ಮುಂಚೆನೆ ಎಲ್ಲಾನು ಮಾಡ್ತಿರ್ತಾರೆ ಅಂದ್ರೆ ಮಾಡಿ ಮಾಡಿ ಮಾಡಿ ಎತ್ತಿಟ್ಟಿರ್ತಾರೆ ಒಣಗಿಸಿ
ಹಾ ಹಾ ಹಾ ಅಂದ್ರೆ ಎಲ್ರೂ ಸೇರಿ ರೊಟ್ಟಿ ಹೊಡಿತೀರಾ ನೀವು
ಹಾ ಇಲ್ದೆೇ ಆದ್ರೆ ಇವಾಗಂತೂ ಗೊತ್ತಲ್ಲ ಮಷಿನ್ ಬಂದ್ಬಿಟ್ಟಿದೆ ಮಷಿಿನಲ್ಲಿ ಹೋಗಲು ತಗೊ್ಂಬರೋದು ತಿನ್ನೋದು ಹಿಂಗೆ ರುಚಿ ಇರಲ್ಲ ಕೈಲಿ ಮಾಡಿರೋ ತರ ರುಚಿ
ಹೌದೌದು ರುಚಿ ಇರಲ್ಲ ಮತ್ತೆ ಈಗಿನ ಕಾಲದಲ್ಲಿಲ್ಲ ಏನ್ ಟ್ರೆಡಿಷನಲ್ ಬಂದ್ಬಿಟ್ಟತ್ತಲ್ಲ ಟ್ರೆಡಿಷನ್ ಆಗಿ ಅದನ್ನು ದ್ದ ಅರ್ಥ ಆಗ್ಲಿಲ್ವಾ ನಾ ಹೇಳಿದ್ದ ಇ ಚಪಾತಿ ಎಲ್ಲ ಮಾಡ್ತಾರಲ್ ಹೌದಾ ಆ ಚಪಾತಿಯಿಂದ ಹ್ತಾರಲ್ಲ ಆ ತರ ಇವಾಗ ರೊಟ್ಟಿ ಮಾಡ್ತಾರೆ ಈ ಒದ್ದದು ಆ ರೀತಿ ಚಪ್ಪ ಚಪಾತಿ ಮಾಡ್ತಾರಲ್ಲಾ ಹಿಂ ಹಿಂ ಅಂತ ಕೈಯಿಂದ
ಹೌದಾ ಹಾ ಹೌದ ಹೌದು ಇವಾಗ ಆಯ್ತ ಇವಾಗ ಏನಿದ್ರು ಚಪಾತಿ ಮಣೇಲಿ ಮಾಡೋದು ಹ್ಮ್ ಕೈಲೆ ಬಡಿಯೋದು ಕಡಿಮೆ ಆಗಿಟ್ಟಿದೆ ಈಗ ಮೊದ್ಲಾಗಿದ್ರೆ ಎಲ್ರುೂ ಕೈಯಲ್ಲೇ ಬಡಿತಿದ್ರು ಅದನ್ನ
ಹಾ ಬೆಳಗ್ಗೆ ಎತ್ತಕ್ಷಣವೇ ಬಡತಿರಿ ಸೌಂಡ್ ಎಲ್ಲ ಕೇಳದ
ಹಾ ಕೇಳದು ನಾನು ಬೆಂಗಳೂರಲ್ಲಿ ಒಂದ್ ಎರಡ್ ಸರಿ ಬಡ್ದ ಅೇ ನಮ್ಮ ಓನರ್ ಕೇಳ್ಬಿಟ್ಟು ಸೌಂಡ್ ಕೇಳ್ಬಿಟ್ಟು ಆತರ ಎಲ್ಲಾ ಮಾಡಿದ್ರೆ ನಮ್ಗೆಲ್ಲಾ ಡಿಸ್ಟರ್ಬ್ ಆಗತ್ತೆ ಮಾಡ್ಬೇಡಿ ಅಂತ ಹೇಳಿದ್ರು
ಹಂಗಗೆ ಹೇಳ್ಬಿಟ್ರ
ಹೌದು ಯಾಕಂದ್ರೆ ಕೆಳಗಡೆ ಅವರು ನೈಟ್ ಶಿಫ್ಟ್ ಎಲ್ಲಾ ಇರತ್ತಲ್ಲಾ ಅವ್ರಲ್ಲ ಮುಗಿಸಸ್ಕೊಂಡ್ ಬಂದ ಮಾಡ್ಕೊಂಡಿರ್ತಾರೆ ನಮ್ದು ಮೇಲ ಆಾಗಿರತ್ತಲ್ಲಾ ಮನೆೆ ಅವ್ರದ್ದು ಕೆಳಗಡೆ ಇರುತ್ತೆ ಅವ್ರರಿಗೆಿಗೆ ತುಂಬಾ ಡಿಸ್ಟರ್ಬ್ ಆಗತ್ತೆ ಅಂತ ತ್ತ ಬಂದು ಹೇಳ್ತಿದ್ರು
ಯಪ್ಪ ನಾನ ನಾದ್ರು ಆ ರೀತಿ ಏನಾದ್ರು ಓನಲ್ ಮಾಲೀಕ್ ಏನಾದ್ರು ಆಗಿದ್ದಿದ್ರೆ ಸರಿ ನೀವು ಇದ ಮಾಡ್ರಿ ನೀವು ಹಾ ತ ನನ ಎರಡು ರೊಟ್ಟಿ ಕೊಡ್ಬಿಡ ನೀವು ಏನಾದ್ರು ಹಾಡ್ಗಳು ಎಂತ ನೋಡ್ತಿದ್ದೆ
ಹಾ ನಮಗಂದ ತುಂಬಾ ಸೂಕ್ಷ್ಮ ಪಾಪ
ನಿಮ್ ಹೋದರ್ಂತೆಲ್ಲ ಈ ಸಿಟಿಲೆ ಎಲ್ಲ ಅಷ್ಟೇ
ಹ್ಮ್
ಸರಿ ಆಯ್ತು ಮತ್ತೆ
ಮ ನೀವೇ ಹೇಳ್ಬೇಕು
ಹ್ಮ್ ಸರಿ ಆಯ್ತು
ಸರಿ ಇಲ್ಲ
ಹ್ಮ್